ಹಲೋ
ಕೇಳುಸ
ಹಾ ಏನ್ ಸರ ಏನ್ ಸಮಾಚಾರ ಏನ್ ಹೇಳ್ತೀರಲಾ
ಹೇಳ್ತವಿ ಸರ್ ಬಾಲ್ಯದ್ ಬಗ್ಗೆ ನೆನ್ಸ್ಕ ಹೇಳ್ತನ್ ಮೂ
ಹಾಂ
ಹ ವಾರ್ತಾ ಕಡೆ ಬೇರೆ ಬಿಡಿ ಸರ್ ಈಗ ಈಗ್ ನೈಟ ಏನ್ ಸಾರ್ ಆಡೋದು ಬಾಲ್ಯಾದ್ ಬಗ್ಗೆ ಫೋನ್ ಇಡ್ಕೊಂಡ ಕೂತ್ಕತಾರ ಅಷ್ಟೇ ಹ್ಮ್ ಹಂಗೇ ಇದ್ ಬಿಡ್ಬೇಕಾಯ್ತು ಅನ್ಸುತ್ತತ ಸರ್ ಈಗ್ಲೂವ
ಹ್ಮ ಏನ್ ಮಾಡಾಕ್ ಆಗ್ಲ ಸರ್ ಅದು ಬೆಳವಣಿಗ ಏನದ ಇರ್ ಇದ್ ಇದ್ದ ಇದ್ದ ಇರ್ತದಲ್ಲಾ
ಹ್ಮ್ ಚಿಕ್ಕ ವಯಸಲ್ಲಿ ಇದ್ದಾಗ ದೊಡ್ಡವರ ಆಗಬೇಕು ಅನ್ಸ್ತಿದ್ದನು ಈಗ ಚಿಕ್ಕವರಾಗೆ ಇರ್ಬೇಕಾಯ್ತು ಅನ್ಸುತ್ತಾ
ಸರ್ ಬಾಲ್ಯದಲ್ಲಿ ಸುಮಾರಾ ಸುಮಾರ್ ಆಟನ ಆಡಿದಿದ್ದಾರ
ಆಡಿಮಿಸ ಬನ್ನಿಸ ಈಗ್ ನೈಕೆ ಏನ್ ಸಾರ್ ಆಡೋದು ಈತರ
ಹಾ
ಹೆಣ್ಣ್ ಆಯಿಕ ಏನು ಆಡಲ್ಲ ಬುಡಿ ಸಾ
ಹಾ
ಕಲ್ಲು ಕುಟ್ ಕುಟಿ ಏನೇನೋ ಆಡಿಮಿಸಾಗ ಏನೇನೋ ಮಾಡ್ಕೊಂಡು ಗಟ್ಟೆ ಮನೆ ಆಡು ಅದ ಆಡು ಇದ್ ಆಡು ಸಾರ್ ನಾವ್ ಎಲ್ಲಾನೂ ನೋಡ್ವಿ ಸಾರ್ ನಾವು
ಸರ್ ಇದಾ ಆಟ ಆಡಿದೀರಾ
ಹೌದು ಸಾ
ಗೋಲಿ ಗೋಲಿ ಆಟ
ಹಾಯ್ ಸಾರ್ ತುಂಬಾ ತುಂಬಾ ಆಡ್ ಬುಟಿನಿ ಪೇಂದಿ ಅಡಿಮಿ ಹಡ್ಡ ಗುಟ್ಟ ಮೀಸೆ ಅ ಮತ್ತ್ ತ್ತ ಅಮೀರಿ.
ಹ್ಮ್
ಅದ್ ನೋಡಿಬಿ. ಎಷ್ಟ್ ಬೇಗ್ ಬನ್ನಿ ಸರ್ ಎಲ್ಲ ಆಗ್ಬಿಟ್ಟೀನ್ ಬನ್ನಿ ಸರ್ ಏನು ಸರ್
ಗುಳಿಯಾಟ.
ಗುಳಿಯಾಟನಾ?
ಹ್ಮ ಫಿಕ್ಸ್ ಅದ್
ಅದ್ ಆಡಿಮ್ಷ ಅದ್ನು ಅದ ತೀಕ್ಸ ನಿಮ್ಸ ಮೋರ್ ಇಲ್ಲಿ ತಕ್ಸ್ಬಿಟ್ಟಡಿಮ್ಸ ಒಂದ್ಸಲ
ಹಮ್
ಮೋರಿ ಒಳಗು ಬಿಟ್ಟನೀ ಸಾರ್
ಹ್ಮ್
ಆಗ ನಮ್ ರೋಡದಾಗ ಗೊತ್ತಲ್ಲ ಸರ್ ನಿಮ್ಗೆ ನಮ್ ರೋಡ್ಲ ಆಗ ಮಣ್ಣು ಈಗ ಕಾಂಕ್ರೀಟ್ ರೋಡ್.
ಹಾ
ಹ್ಮ್ ಆಗ ಒಳ್ಳೆ ಆಟ ಬುಡಿಸರ್ ಅದೇ ಒಂತರ ಆಟ.
ಹ್ಮ್
ಹ ಹ ಈಗ ನಾಮ್ ಸಹ ನಮ್ ಏ ಸ್ವರ್ಗ ಏನಂದ್ರೀ ಈತರ ಬಿಸ್ಲಲ್ಲಿ ಒಳ್ಳೆ ಬಿಸ್ಲು. ನೀರ್ ಮೂಳಿಕೊಂಡು ಲಾಕ್ಡೌನ್ ಟೖಮ್ ಸರ್ ಲಾಕ್ಡೌನ್ ಟೈಮು ಸಿಕ್ಕಬಟ್ಟೆ ಆಟ ಬೆಳಗ್ಗೆ ಆರು ಗಂಟ್ ಟೇಗ್ ಹೋಗು ಕಾವಲಿ ಕಡೆ ಹತ್ತಂದ್ ಹತ್ತ ಕ್ರಿಕೆಟ್ ಆಡಕ್ ಹೋಗು ಹತ್ತು ಗಂಟೆ ಡೆಗ್ಬಾ ತಿಂಡಿ ಮಾಡ್ಕ, ಊಟ ಮಾಡ್ಕ, ಮಧ್ಯಾಹ್ನ ನೀರ್ ಮುಳಕ್ ಹೋಗು ಹತ್ತಿಂದ ತ್ತೆ ಮೂರ್ ಗಂಟೆಗೆ ಪುನಃ ಕ್ರಿಕೆಟ್ಗ್ಹೋಗು.
ಹ್ಮ್
ಸಂಜೆಗಂಟ್ ಕ್ರಿಕೆಟ್ ಆಡ ಆಡ್ಕಂಬಾ ಪುನಃ ನೈಟ್
ಹ್ಮ್
ನೈಟ್ ಏಳು ಗಂಟೆ ಎಂಟು ಗಂಟೆ ಪಬ್ಜಿ ಆಡು.
ಹ್ಮ್
ಹ ಲೈಫೇ ಲೈಫು ಬಿಡಿ ಸರ್ ಲಾಕ್ ಡೌನ್ಲಿ ಲಾಕ್ಡೌನ್ಲಿ ನಮ್ಮ ಆಮ ಎಂಜಾಯ್ ಮಾಡ್ರಷ್ಟು ಯಾರು ಮಾಡಿದಾರ?
ಹ್ಮ್
ಬಿಡಿಸ ಏನ್ ಮಾಡಮ್ಮು ಎಲ್ಲಾ ಅದೊಂದು ಟೈಮು. ಲಾಕ್ ಡೌನ್ ಆಗ್ ಆರು ವರ್ಷ ಆಗೋಯ್ತು.
ನಾವ್ ಮಾತ್ರ ಬದ್ಲಾಗಿಲ್ಲ.
ನಾವ್ ಬದಲಾಗಿಬಿಟ್ಟಿವಿ ಸರ್.
ಹ್ಮ
ಹ್ಮ್ ನಾಮು ದಪ್ಪ ಕಂಪ್ಯೂಟರು ನೋಡಿಮಿ ಸಣ್ಣ ಕಂಪ್ಯೂಟರ್ ನೋಡ್ಬಿಟ್ಮು.
ಹ್ಮ್
ಹ್ಮ್ ಯಾವ ಬನ್ನಿಸ ಈಗ ಏನ ಇವ್ರು ನೋಡದ ಈಕ ಈಗ ಏನ್ ನೋಡ್ದ ಬನ್ನಿಸ.
ಹ್ಮ್
ಫೋನ್ ಕೊಡು ಆಟ ಆಡು.
ಈ್ಮ ಹ್ಮ್
ಫೋನ್ ನೋಡ್ತಾವ ಅದು ಇದು ಗೇಮ್ ಆಡ್ತವ.
ಹ್ಮ್ ಆದ್ರು ಎಲ್ಲ ಒಂದೇ ತರ ಅಂತ ಹೇಳಕ್ ಆಗಲ್ಲ ಸರ್ ಅಲ್ಲೂ ಅದ್ರಲ್ಲೂ ಒಬ್ರು ಹ ನಿಷ್ಟೆಯಿಂದ ಇರ್ತಾರಲ್ಲ ಸರ್ ಕೆಲ್ಸ ಮಾಡ್ಕೊಂಡು ಓದ್ಕೊಂಡು ಆದ್ರು ಸರ್ ನೀವ್ ಹೇಳಿದ್ ಪ್ರಕಾರ ಆದ್ರೆ ನಮ್ಮ ಈಗ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ಲಿ ಪಿ ಯು ಸಿ ಲಿ ಅವ್ರೇ ಟಾಪ್ ಇದಾರಲ್ಲ ಸರ್ ಹೆಣ್ ಮಕ್ಳೇ.
ಸರ್ ಅಲ್ಲಿ ಅಲ್ ಟ್ಯಾಬ್ ಬರ್ತಾರ ಸರ್ ಅವ್ರು.
ಹಾ
ಸ ಅಕಾಡೆಮಿಕ್ಸ್ಲಿ ಟಾಪ್ ಬರಕುನು
ಹಾ
ಜೀವನ್ದಲ್ ಟಾಪ್ ಬರಕ್ಕುನು ವ್ಯತ್ಯಾಸ ಇಲ್ವಾ ಸರ್. ನಿಮ್ಮ ಏ ಏ ಎಷ್ಟು ಜನ ಐ ಪಿ ಎಸ್ ಆಫೀಸರ್ ಹುಡ್ಗಿರ ಆಗಿದಾರೆ ಸ
ಸರ್ ಆ ಲ್ಲಿ ಯಾರು ಯು ಪಿ ಎಸ್ ಸಿ ಪರೀಕ್ಷೆ ಮ ಪಾಸ್ ಆಗೇ ಇಲ್ಲ.
ಸಾರ್ ಆಗವ್ರೆ ಮೆಜಾರಿಟಿ ಹುಡ್ಗರು ಸಾರ್ ಆಗಿರೋದು ಲೈಫು ಅಂತ ಬಂದ್ರೆ ಹುಡುಗರು ಸಿರಿಯಸ್ ತಾಬಿಡ್ತಾರ ಸ
ಹಾ
ಅಕಾಡೆಮಿಕ್ಸ್ಲಿ ನೀವು
ಪ್ರಕಾರ ಹೇಳ್ತೀವಿ ಇವಾಗ ಒಂದು ಕುಟುಂಬದಲ್ಲಿ ಆ ಅಪ್ಪ ಅಮ್ಮಂಗೆ ಈ ಇಬ್ರು ಹೆಣ್ಮಕ್ಳಾಗಿರತ್ತಲ್ಲ ಸರ್ ಅವರು ಅವಾಗ್ಲಾರ ಅವ್ರು ಮುಂದ್ ಬರಕ್ ಕ್ಕ ಏನು
ಅವಕಾಶ ಕೊಡ್ಬೇಕು ಸರ್ ಕೊಡು ಕೊಡು ಕೊಡ್ಬೇಕು ಕೊಡ್ಬೇಕು ಸರ್ ಯ ಹುಡ್ಗಿರಿಗೂ ಅವಕಾಶ ಕೊಡ್ಬೇಕು ಸರ್.
ಸ ಅದನ್ನೇ ಸರ್ ಹೇಳ್ತಿರೋದು ಅದುನ್ ನಾವು ಕಡೆಗಾಣೀಸ್ ಎಲ್ಲಾ ಇಬ್ರು ಒಂದ್
ಹ ಯಾವ್ದೇ ಕಾರಣಕ್ಕೂ ಕಡೆಗಣಿಸ ಬಾರ್ದು ಅವ್ರಿಗುನು ನಾವು ಇ ಕೊಡ್ಬೇಕು ನಾವ್ ಹೇಳಿದ್ದೇನಂದ್ರೆ ಅವ್ರು ಅಕಾಡೆಮಿಕ್ಸ್ ಲಿ ಚೆನ್ನಾಗ್ ಬಂದ್ಬಿಡ್ತಾರೆ. ಆದ್ರ ಲೈಫು ಅಂದ್ರೆ ಯಾಕ್ ಚನ್ನಾಗ್ ಬರಲ್ಲ ಅಂತಂದ್ರ ಮದ್ವೆ ಆತರ ಯಾವ್ದರ ಒಂದ್ ಒಳ್ಳೆ ಹುಡುಗ್ರು ಸೆಟ್ಲ್ ಆಗಿರತ್ತ ಮದ್ವೆ ಐತರ.
ಈಗೇನ್ರೀ ಪ್ರೀತಿ ಪ್ರೇಮ ಅಂತಂದ್ ಬಿಟ್ಟೆ ತಿರುಗ್ತಾರೇನ್ರಿ ಹುಡ್ಗಿರು.
ಬನ್ನಿ ಸರ್ ನೋಡಿ ನೋಡಿ ಸಾಕಾಗ್ ಬಿಟ್ಟದ ಯಾತಕ್ ಹೇಳ್ದವ್ರಿ ಅವ್ರ್ ಕಥೇನ.
ನಿಮ್ಮುರ್ಲು ಅದೇ ಕೇಸೆನ್ರೀ
ಹ್ಮ ಎಲ್ ಎಲ್ಲೆಲ್ ಹೋದ್ರು ಅದ ಎಲ್ ಬುಟ್ ತೋಗೊ ಬನ್ನಿ ಸಾ ಅದ್ ಎಲ್ಗೊದ್ರು
ರಾಗ ಸುಟ್ರು ಬಿಡಲ್ಲ ಅಂತಾರಲಾಗ
ಹ್ ಸಾಯಲ್ ಈ ಕಾಳ ಊಟ್ರ ಬೆಂಗ್ಳೂರ್ಗಳ್ಳಿ ನೋಡಿ ನೋಡಿ. ಕಣ್ಣೆಲ್ಲ ಹಿಂಗ ಹೋಗ್ಬಿಟವ
ಹ್ಮ್
ಹ್ಮ್ ಏನ್ ಮಾಡಮ್ ನೋಡ್ರ್ ನೋಡರು ನೋಡ್ದಿರಂಗ್ ಹೊಯ್ತಿರ್ಬೇ
ಇವಾಗ ಎಲ್ಲಿದೀರಾ ಸರ್
ಕುಂತೀಮಿ ಸಾರ್ ಅದೇ ಜಾಗದಲ್ಲಿ
ನಿಮ್ ಸ್ನೇ ನಿಮ್ ಸ್ನೇಹಿತರೆಲ್ ಅಂದ್ರೆ ಹಪ್ಲಿ ಸುಮಾರಾಗೇ ಕಾಲಿಂಗ್ ಮಾಡಿದಾರೆ ಸರ್
ಹ ಮಾಡ್ತಾವ್ರೆ ಸರ್ ಬನ್ನಿ ಮಾಡ್ಲಿ
ಹ ಇವಾಗ ಅವ್ರು ಮಾಡ್ತಿದಾರ
ಮಾತಾಡ್ತಾವ್ರೆ ಸರ್
ಯಾ
ಹ್ಮ
ಹ್ಮ್
ಹ ಸ ಸಮಚಾರ
ಸಾರ್
ಇನ್ನೇನ್ ಸರ್ ಸಮಾಚಾರ ಅ
ಹ್ಮ್ ಯಳ್ಬೇಕಣ್ರಿ ಊಟ
ಊಟ ಎಲ್ಲಿ ಸ ಹೋಗಬಕ್ಸ ಊಟ ಮಾಡ ಬಂದಿ ಊಟೆ ನದ ನ ಏನಿಲ್ಲಸ ಸಾಂಬಾರ ಅದ ಅನ್ನ ಮಾಡ್ಕೋಬೇಕು
ನಾ
ಇನೇನಿದ್ದು ಇಲ್ಲಿ ಬತ್ತುತ ಹ ಪೆಸಾಲ ಗಿಸಲ್ ಏನಿಲ್ಲ ಸ ಮಾಡ್ಕೋಳಿ ಸಾರನ್ನ ಅದೇ ಸ್ಪೆಷಲ್ಹ್ ಹುಂ ನಮ್ಮ ಎಲ್ಲ ಸ್ಪೆಷಲ್ ಏನು ಬನಸ ಮಾಲ್ಕಾವಳಿ ಸಾರಣ್ಣ ಅದೊಂದು ಅಷ್ಟ ತಿನ್ನದು ಮಜ್ಜಿಗೆ ಸ್ವಲ್ಪ ಮ ಮೊಸರಾದ ಅದೊಂದ್ ಸ್ವಲ್ಪ ಹಾಕ ತಿನ್ಕಳೋದು ಅಷ್ಟೇ
ಹಾ
ಸಿನ್ನಿನಿ ಏನಿಲ್ಲ ಹ್ಮ
ಹಾ
ಏನ್ ಮಾಡಕ್ ಆಯ್ತು ಬನ್ನಿಸಾ ಎಲ್ಲಾ ಒಂದೇ ತರ ಇರ್ಬೇಕಲ್ಲ
ಹ್ಮ್
ಹ್ಮ್ ನಿಮ್ದಸ ನಿಮ್ಮಲ್ಲಿ ಏನ್ ಮಾಡಿದಿದರು
ನಮ್ಮ ಮನೆ ಸಹ ಅದೇ ರಾಗ ಅನ್ನಸರು
ಹಸ ಮುದ್ದೆ ತಿನ್ ತುಂಬಾ ದಿನ ಆಗ್ಬಿಡದ ಇವತ್ ಮುದ್ದೆ ಬಯಿಸ್ಬೇಕು ಹ್ಮ್ ಮದುವೆ ಮನ ಏನ್ಸ
ನಮ್ಮ್ ಹಳ್ಳಿ ಕಡೆ ಫೇಮಸ್ ಅಲ್ವ್ರೀ
ನಾಟಿ ಕೋಳಿ ನಾಟಿ ಕೋಳಿ ಸಾರು ಇಲ್ಲ ಮಟನ್ ಸಾರು ಹ್ಮ್ ಮತ್ತೊಂದ ಸಾರಿಗೆ ನಿಮ್ಮಣ ಆಾಕ್ ಕುಟಂಬ ಮುದ್ದೆ ಅಕಂತ ತಿಂದ್ರ ಏನ್ ಬಿ ಸ್ವರ್ಗಯ
ನಿಮ್ದ್ ಯಾವ್ದೋ ಒಂದು ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ ಫುಲ್ಲ ಸುಮಾರಾಗ ಚೆನ್ನಾಗ ಚೆನ್ನಾಗ್ ಊಟ ಮಾಡಿದ್ರ
ಎಲ್ಲಿ ಸ ನಿಮ್ಗೆ ಗತ್ತು ಸ ನಮ್ ಫಂಕ್ಷನ್ ಅಂದ್ರೆ ನಾವ್ ಎಲ್ಲಿ ಚೆನ್ನಾಗ್ ಊಟ ಮಾಡಕದೇಳಿ
ಲಾಸ್ಲಿ ಸರ್ ಲಾಸ್ಟ್ಲಿ
ಆ ದಿನವೇ ಊಟ ಮಾಡಿಲ್ಲ ಸರ್ ನಮ ನೀಟಾಗಿ ಮಧ್ಯಾಹ್ನ ಓಡಾಟ
ನಿಮ್ಗೆ ಓಡಾಡಿ ಓಡಾಡಿ ಸಕಾಗರ್
ಇವು ಒಟ್ಟೆನೆೇ ಹಸಿಲ್ಲ ಸ ಮಧ್ಯಾಹ್ನ ಓಡಾಟ ಪುಟು ಟೈಮಲ್ಲಿ ಓಡಾಟ ಮಧ್ಯ್ಯಾ ಸುಳ್ಳು ಸುಳ್ಳು ಸುಳ್ಳು ಸುಳ್ಳು ಹೇಳದ ಬಟ್ರು ತಿನ್ನಪ್ಪ ಒಂದ ಎರಡ್ ಪೀಸ್ ಒಂದ್ ಬುಟ್ ಹಾಕೊಟ್ರು ಅಷ್ಟೇ
ಹ್ಮ್
ಇನ್ನುೂ ನೈಟು ಹಟ್ಗುರು ಅದು ಇದು ಏನೇನುೋ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರು ಹಲ್ಗ ಉಂಟದು
ಈಗ ಬಂದರಲ್ಲ ಅವ್ರು ಸೂಪರ್ ಮಾಡಿದ್ರ
ಅವರೇ ಅವರೇ ಅವರೇ ಅದೇ ಊರವ್ರೇ
ಚಾ
ಏನು ಸರ್
ಲಾಸ್ಟ್ ಸುಮಾರಾಗಿ ಚೆನ್ನಾಗ ಹಾಕೊಟ್ರ ಅವ್ರಿಗಏನ್ಬಟ್ರಗೆ
ಬಟ್ರು ಚೆನ್ನಾಗಿ ತಿಂದು ಮುಗಿಸರೂ ಅದ್ರಲ್ಲಿ ಏನಿಲ್ಲ ಚಿನ್ಕಂದ ಹೋದ್ರು ಹಾರ್ ಪಡ್ದರು ಹ ತಿನ್ಕಾ ಹೋದರುಸ ಅವ್ರಗ
ಎಲ್ಲಾ ಫಂಕ್ಷನ್ ಎಲ್ಲಾ ಮುಗಿಸ್ರ ನಪ
ಇದು ಸಾರ್ ಫಂಕ್ಷನ್ ಏನ ನಾಮ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ನೈಟ್ ಹುಡ್ಗರು ಅದು ಇದು ಏನೋ ಮಾಡಿದ್ರು ಅಲ್ಲಿಗೆ ಹೋದು ಸ್ವಲ್ಪ ಅರೇಂಜ್ಮೆಂಟ್ಸ್ ಇದ್ದೇ ಇರ್ತಾವಲ್ಲ ಐಕ ಎಲ್ಲ ಓಡಾಡ್ತಿದ್ರು ಸ್ವಲ್ಪ ನೈಟು ಸುಸ್ತ ಟಾನಿಕ್ ನ ಗಿನಿಕು ಜ್ಯೂಸು ಗ್ಯಸು ರೆಡಿ ಮಾಡಿದ್ರು ಸ್ವಲ್ಪ ತಕ್ಕಂದು ಅಲ್ಲೇ ಸ್ ಸ್ವಲ್ಪ ಅನ್ನ ಸರ್ ತಿನ್ಕೊ ಮುಲಗ್ಬಿಟ್ಟು
ಹ
ಹ್ಮ ಬೆಳಿಗ್ಗೆದ್ದ ಇಡ್ಲಿಗೆ ಬೋಟಿ ಕಸು
ಹಾಂ
ಅದೊಂದ್ ಸ್ವಲ್ಪ ತಿದ್ ನೋಡಿ ಎರ ಎರಡ್ ಪೀಸ್ ಹಾಕಂಡು ಎಲ್ಲಾ ಐಟಮನು ಎಲ್ಲಾ ಒಂದೊಂದ್ ಬಕೆಟ್ ಗಂಟ ಮಿಕ್ಕಿತು ಒಂದ ಎರಡು ಎರಡು ಪೀಸ್ ತಿನ್ ಮಧ್ಯಾಹ್ನ ಅನ್ನ ಸಾಂಬಾರು ಪೀಸ್ ಖಾಲಿ ಅಷ್ಟೇ ಸಾ ಮುಗತು ಅಲ್ಗ ಹಂಗೇನ ಇಲ್ಲ ಹ್ಮ್ ಏನ್ ತಿನ್ ಏನ್ ತಿನ್ಬಿಡಕೆ ಬನ್ನಿಸ ಈ ತರ ನೋಡಿ ಇವಾಗ ಸಹತ ಅದಲ್ಲ ಈ ತರ ಈ ತರ ಟೈಮ್ ಸಿಕ್ಕಲ್ಲ ಅದು
ಹ್ಮ್ ಇದ್ದಾಗ ತಿನ್ಬೇಕು ಒಂದ್ಸಲ ಐರದಾಗ ತಿನ್ಬೇಕುಂದಸಲ
ತಿನ್ಬೇಕು ಅಂತುತ್ತ ಏನ್ ಮಾಡಕದ್ದು
ಹ
ಏನ್ ಮಾಡಕ್ ಆಗಲ್ಲ
ಹ್ಮ್ ಹಾಗ ನಮ್ಮ ಅನ್ಸುತ್ತ
ನಮ್ಗು ಅನ್ಸುತ್ತೆ ಈಗ ತತ್ತಮ್ಮೇಲ ಒಂದ್ ಮುದ್ದೆ ಸರಿಯಾಗಿರೋ ಮುದ್ದೆ ನಾ ಒಂದ್ ಐದರು ಪೀಸ್ ಮಟನ್ನು ಮತ್ತೆ ಒಂದು ನಿಮ್ಮೆಣು ಸಾಂಬಾರು
ಹ್ಮ
ಪ್ಲೇಟ್ಲಿ ಒಂದಿಷ್ಟ ಚಿಕನ್ ಅಥವಾ ಕಬಾಬು ಕೊಟ್ಬಿಟ್ಟ ಅಂದ್ರೆ ಬಡ ಬಡಮನಂಗ ಆಯ್ತ
ಹ್ಮ್
ಹ್ಮ ಏನ್ ಮಾಡ
ಹ್ಮ್ ನೀವ ಯಾಕ ಕಬಾಬ್ ಮಾಡ್ಸನಿಲ್ಲಾ
ಯಾವಾಗ್ಲ ಸರ್ ಕಾಬಾಬ್ ಮಾಡ್ತಿದ ಸರ್ ಬಟ್ರು ಎಣ್ಣಾ ರೇಟ್ ಜಾಸ್ತಿ ಬ್ಯಾಡ ಬಿಸ್ಲು ಡ್ರೈ ಚಿಕನ್ ಡ್ರೈ ಚಿಕನ್ ಮಾಡ್ಕೊಡ್ತೀಮಿ ಅಂದ್ರು ಅದ್ನ ಅದೇ ಸೂಪರ್ ಆಗಿತ್ತು ಸ ಟೇಸ್ಟ್ ಉ ಚಿಕನ್ ಫ್ರೈ ಪುನಃ ಚಿಕನ್ ಡ್ರೈ ಡ್ರೈ ಚಿಕನ್ ಮಾಡಿದ್ರು ಅದು ಸೂಪರ್ ಆಗತತ್ತು
ಹ್ಮ್
ಟೆಸ್ಟು ಅದ್ ಒಂದೊಂದ್ ಎರಡ್ ಪೀಸ್ ಹಾಕತ್ ತಿನ್ನು
ಹ್ಞೂ
ಛ ಏನಿಗೆ ನೆಪಿಸ್ತೀರಾ ಒಳ್ಳೆ ಟೇಸ್ಟ್ ಅದು
ಹ್ಮ್
ಹ
ಹ್ಯಾಪಿ ಸಮ